ಹಲೋ
ಯಾರ್ ಯಾರ್ ಇದಿರಕ್ಕಾ.
ಹ್ಮ್ ಅಕ್ಕ ಆರಾಮದ್ ಇದಿವಿ ಯಾವ್ ಊರಕ್ಕ.
ನಮ್ದು ಬೇಲುರ್ ಅಕ್ಕ.
ಬೈಲೂರ
ನಿಮ್ದು.
ನಮ್ದಿಲ್ಲಿ ಕ್ರಸ್ ಅತ್ರ
ಹ್ಮ್ ಬಯಲೂರುಕ್ಕ ಊಟ ಮಾಡ್ದೆನೋ.
ಹೂ ಇಲ್ಲಕ್ಕ ನಮ್ದ್ ಎರಡ್ ಗಂಟೆಗೆ ಊಟ.
ಹ್ಮ್ ಏನ್ ಕೆಲ್ಸ ಮಾಡೊದು.
ಅಲ್ಲೇ ಬ್ಯಾಂಕ್ ಅಲ್ಲಿ ಮಾಡ್ತಿದ್ದೆ.
ಬ್ಯಾಂಕಲ್ಲಿ ಮಾಡ್ತೀಯ ಸ್ಯಾಲ್ರಿ ಎನ್ ಕೊಡ್ತಾರೆ. ಸ್ಯಲ್ರಿ ಏನ್ ಕೊಡ್ತಾರಕ್ಕ.
ಏನ್ ಕೊಡ್ತರೆ.
ಎಷ್ಟು ಬಿಡಕ ಎಜುಕೇಶನ್ ಏನಾಗಿದೆ.
ಪಿ ಯು ಸಿ ಮಾಡಿನಿಕ ಡಿಗ್ರಿ ಕಟ್ತಾ ಇದಿನಕ್ಕ ಎಕ್ಸಾಮ್.
ಬ್ಯಾಂಕ ಅಲ್ಲಿ ಅಂದ್ರೆ ಅದೇನು ಪಿ ಸಿ ಏನು ಅಂತಾರಲ್ಲದ ಅದೇ ತಾನೆ.
ಎನಕ.
ಬಿ ಸಿ ಐ ಅಂತಾರಲ್ಲ ಅಂತರಲ್ಲಾ ಬ್ಯಾಂಕ ಅಲ್ಲಿ ಅದೇನು.
ಪಿಗ್ನಿ ಅಂತರಕ್ಕ. ಪ್ರೈವೇಟ್ ಬ್ಯಾಂಕ್ ಅಕ್ಕ ಅದು.
ಹ್ಮ್ ಅದು ಕರ್ಸಿ ಅಂತಾರಲ್ಲಕ ಲೊನ್ ಅದೇನ.
ಹ್ಮ ಲೋನ್ ಕಟ್ಬೇಕ ಕ ಪಗ್ನಿ ಕಡ್ಸ ಬಂದು ಲೋನ್ ಕೊಡ್ತಾರ. ಮುಂದೆ ಅಂಗ್ಡಿಗಳು ಇರ್ತವಲ್ಲ ವ್ಯಾಪಾರ ಆಗ್ತವಲ್ಲ ಅವ್ರಿಗೆ ಕೊಡ್ತವಿ.
ಕೆಲ್ಸ ಎಲ್ಲಿ ಮಾಡದು.
ಕ್ಲಾಸ್ ನಲ್ಲಿ ಸಿರಿಯ ಕ್ಲಾಸ್ ನಲ್ಲಿ ನಮ್ಮೂರ್ ಬಂದು ದಾಸಾತ್ರ
ಹ್ಮ್
ಊಟ ಆಯ್ತ ಅಕ್ಕ
ಆಯ್ತ ಅಕ್ಕ
ಹ್ಮ್ ನೀವ ಎನ್ ಮಾಡ್ತೀರ ಕೆಲ್ಸಕ್ಕೆ
ನಾನು ಕಾಲೇಜ್ ಹತಿದ್ದೀನಿ
ಹಾ ಅಕ್ಕ
ಕಾಲೇಜ್ ಹೋಗ್ತಿದ್ದೀನ ಅಕ್ಕ
ಹ್ಮ್ ಏನ್ ಮಾಡ್ತಿದರಿ
ಎಮ್ ಎ ಮಾಡ್ತಿದ್ದ
ಮೀ ಎ
ಹ್ಮ್
ಹ್ಮ್ ಇಲ್ಲಿ ಬಳ್ಳಾರಿನ
ಹ್ಮ್ ಬಳ್ಳಾರಿ ಯೂನಿವರ್ಸಟಿ ಕಾಲೇಜ್
ಹ್ಮ್ ಪ್ರಕಾಶ್ ಸಾರ್ ಪರಿಚೆನಾ
ಹಾ ಅಕ್ಕಾ ಪರಿಚಯ
ಹ್ಮ್ ಹಓ ಮಾಡ್ತರಾ ಚಳಿ ಮಾಡ್ತರಾ ನೀವು
ಹ್ಮ್
ಚಿಡಿ ವರ್ಕ್ ಮಾಡ್ತೀರಾ
ಹ ಅಕ್ಕ ಮಾಡುತ್ತೇವೆ
ಹ್ಮ್
ನೀವು ಕೂಡ ಮಾಡ್ತೀರಾ ಅದನ್ನೇ
ಹ್ಮ ಗ್ರೂಪ್ ಅಲ್ಲಿ ಇಲ್ವಾ ನೀವು
ಆ ಹೆಚ್ಡಿ ಗ್ರೂಪ್ ಅಲ್ಲಿಿಲ್ಲ ಇದು ಅದನ್ನೇ ಮಾಡನ್ನ ಸ್ಟಾರ್ಟ್ ಮಾಡಿಲ್ಲ
ಹ್ಮ್ ಏನು ಮಾಡಿಲ್ಲ ಅವಗ ಮಾಡ್ತೀರ
ಹಾ
ಅವತ್ತು ಬ ಬೈಲೂರಿಗೆ ನಿಮ್ಮ ಹತ್ರ ಏನ್ ಬಂದಿದ್ದಲ್ಲ
ಯಾರು
ಪ್ರಕಾಶ್ ಸರ್
ಏಯ ಅಲ್ಲಕ್ಕ ಬಂದಿಲ್ಲ ನಾನು ಹೇಳಿಲ್ಲ ಬಾರಿ
ಹ್ಮ್
ಮುಮಿ ಕಾಲೇಜ ಫುಲ್ ಇದ ಇರತಕ್ಕ
ಹ್ಮ್ ಕಾಲೇಜ್ ಹೋಗ್ತೀರಂದ್ರೆ ಆಗಲ್ಲ ನಿಮ್ಗೆ
ಹಾ ಇಷ್ಟಕ್ಕೆ ಡೈಲಿ ಹೋಗ್ಬೇಕು
ಹ್ಮ್
ಡೈಲಿ ಹೋಗ್ಲಿಲ್ಲಿದ್ರೆ ಆ ಟಿಕೆಟ್ ಕೊಡಲ್ಲ
ಹ್ಮ್ ಹ್ಮ್
ಅದೊಂದು ಪ್ರಾಬ್ಲಮ್ ಇವಾಗ ಎಕ್ಸಾಮ್ಸ್ ಇದ್ದಾವಲ್ಲ ಹಾ ರಜ ಇದಾವ
ಹ್ಮ್ ನೇಮ್ ಉರ್ಗ ಒಬ್ಬ್ರೇನ ಮಾಡದು
ಹ್ಮ್ ಅಕ್ಕ
ಹ್ಮ್
ಕೆಿರಯಿಂದ ಒಬ್ರು ಮಾಡ್ತಾರ
ಮತ್ತೆ
ಸಿಧಿಯೇರಿ ಒಬ್ಬ ಇಂದ ಒಬ್ರು ಮಾಡ್ತಾರ ಅಕ್ಕಾ
ಯಾರಿ ಅಕ್ಕಾ ಸಿಂದಿಗೇರಿ
ಸಂಗೀತಾ ಅಂತೇಳಿ
ಸಂಗೀತಾ
ಹುಂ
ಹುಂ
ಗೊತ್ತ ಅಕ್ಕಾ
ಮತ್ತ ಇಲ್ಲ ಅಕ್ಕ ಸಿಂದಿಗಾರ ಒಬ್ಬ ಅಕ್ಕ ಆಡಿಟ್ ಬರ್ತಿತ್ಲ ಅವ ಅಕ್ಕ ಹೋತ ಅಷ್ಟೆ
ಹೆೇಂಗಿದ್ದಾಳ ಹೇಳು
ಜುಟ್ಟ ಹಾಕತಾಳಲ್ಲಕ್ಕ ಸ್ವಲ್ಪ ಇದಾವಲ್ಲಾ ಕೂದಲಾ ಗಂಡ ಇಲ್ಲ ಡೆತ್ತ ಇದ್ದಾ ನನ ಅರಮ್ಮನ್ ರಮ್ಮನ್ ಮನಾಗಿದ್ದಾಳ ಇಬ್ಬರು ಇದ್ದಾರ ಮಕ್ಕಳು ಎಲ್ಲಾ ಅಯೋ ವೈಟ್ ಇದಾಳಕ್ಕ ಪಂಚಾಯತಿ ವರ್ಕ್ ಮಾಡ್ತಾಳಲ್ಲ ಯಕ್ಕಾ.
ಹುಂ
ನಿಮ್ಮೂರ ಗ್ರಂಥಾಲಯ ಅವ ಏನನಆಗ್ಲಿ ಮಾಲತಿ ಅಂತೇಳಿ
ಓಹ ಮಾಲತಿ ಅಕ್ಕಾ ನಾ ಗೊತ್ತ ಅಕ್ಕಾ
ಹಾ ಅವಕ್ಕಾನ ಅಡಿಟಕ ಬರ್ತಿದ್ಲಾ ಹ ನಾನು ಅವಾಗ ಹೋಗ್ತಿದೀ ಅಲ್ಲ ಇವ ಪರಿಚಯ ಇರ
ಹುಂ ಗೊತ್ತು ಗೊತ್ತು ಮಾಲತಿ ಅಕ್ಕಾ ನಾ ನಾನು ಕೂಡ ಮಾಡ್ತಿದ್ದೆ ಅವಾಗ ಡಿಗ್ರಿ ಅಲ್ಲಿ ಪಾರ್ಟ್ ಟೈಮ್ ತರಾ
ಹೌದಾ ಪಂಚಾಯ್ತಿ ಬಂದಿರಾಕ್ಕಾ
ಹುಂ
ಹುಂ
ಇಲ್ಲಿ ಸಿಂಧಗಿರಿ ಪಂಚಾಯತಿ ಹಾ ನಿಮ್ ಗ ಹೆಂಗ ಗೊತ್ತು
ಅವ ಅಕ್ಕೋರು ಅಂತಿದ್ರು ನನ ಲಾಸ್ಟ ಮೂಮೆಂಟ್ ಅಲ್ಲಿ ಬಂದೆ
ಹುಂ
ನಾನ ಹೇಲ್ಲಿ ಇದು ಹೊಸಳ್ಳಿ ಮತ್ರ ತಾಳೂರು ಅಷ್ಟೇ ಬಂದಿದ್ದು.
ಹುಂ
ಎಲ್ಲಾ ಸಿದ್ದಪ್ಪಣ್ಣ ಅವರೆಲ್ಲ ಗೊತ್ತಲ್ಲ.
ಯಾರಕ್ಕಾ
ಸಿದ್ದಪ್ಪಣ್ಣ ಅವರೆಲ್ಲಾ ಆಡಿಟ್ ಹೋದಾಗ ಗೋತ್ತೆ ನಕ್ಕಾ?
ಹ ಸರಿ ಅವ್ರಿಗೆ ಗೊತ್ತಿಲ್ಲಕ್ಕಾ ಯಾಕ್ಕ ಅಷ್ಟೆ ಅವಾಗ. ಹ್ಮ ಪಂಚಾಯತಾಗ ಮಾಡ್ತಿಲ್ಲಾ ಬಿಟ್ಬಿಟ್ಲಾ ಯಾ
ಹ ಹುಂ ಬೇರೆ ಮಾತಾಡು
ಹುಂ ಆ ಅಕ್ಕಾ ಅಷ್ಟೇ ಗೊತ್ತು.
ಹುಂ
ನಮ ಪಿ ಎಸ್ ಐ ಆಗಿ ಮಾಡ್ತಿದ್ದೆಕ್ಕಾ ನಾನ ಅವಾಗ ಡಿಗ್ರಿಯಲ್ಲಿ
ಹುಂ
ನಮ ತಂಗಿಗೂನು ಅದಾ ನೋಡಕ್ಕಾ ನಮ್ಮ ತಂಗಿಗೂನು ಕಾಲ ಮಾಡ್ರಿ ಮಾತಾಡತಾಳ
ಹೆಸರ ಅಕ್ಕಾ
ಮಂಜುಳಾ ಅಕ್ಕಾ
ಮಂಜುಳಾ ನ ಹ್ಮ್ ಫ್ರೀ ಇದ್ದಾರಾ ಅವರು
ಹೌದು ಮನ್ಯಾಗ ಇರತಾಳ ಫ್ರೀ ಅದಾಳ
ಹ್ಮ್
ಅವು ಮಾಡ್ತಾಳ ನೀವು ಮಾಡ್ಕಲ್ರಿ ಎಲ್ಲರ್ಗೂ ಒಂದೇ ಸಲಿ ಆಗ್ಬೇಕಲ.
ಹ್ಮ್ ಅಕ್ಕ ಅದೇ ಪ್ರಕಾಶ ಹೇಳಿ.
ಸಾರ್ಗುನು ಹಾಕ್ಯಾರಲ್ಲ ಗ್ರೂಪ್ಗೆ.
ಹ್ಮ್
ಹ್ಮ್ ಅದೆಲ್ಲಾ ಕ್ಲೋಸ್ ಮಾಡ್ಬೇಕಂದ್ರೆ ಹಂಗೆ ಮಾಡ್ಕೊಬೇಕ್ ನಾವ್.
ಹಾ
ಇದು ಓದಿದ್ರಕ್ಕ ಫಸ್ಟ್ಗೆ ಕನ್ನಡ.
ಹ್ಮ್ ಓದಿದಿವಿ ಅಕ್ಕ.
ಮೂವತ್ ಮುಗುದ್ವ.
ಇಲ್ಲಕ್ಕ ಇನ್ನು ಮೂರ್ ಮೂರ್ನೇ ನೋಡಿದ.
ಅದನ್ ಮುಗ್ಸಿ ಬಿಡು ಕಂಪ್ಲೀಟ್ ಮಾಡ್ಬಿಡಬೇಕ್ ನೀನು. ಸೆಂಗುಪ್ಪನ ಹ್ಮ.
ಬೇಗ ಬೇಗ ಮುಗ್ಸ್ಬೇಕಂತೆ ನಾ.
ಹು ಹ್ಮ್.
ಎಲ್ಲಿ ಹೋಗಿ ಇವತ್ತು ಬ್ಯಾಂಕ್ ಇಲ್ಲೇ ನಕ್ಕ.
ಹ್ಮ್ ಇದಿನ್ ಅಕ್ಕ ಇಲ್ಲೇ ಇದಿನ್.
ಹೋಗ್ ಬಂದೆ. ಬ್ಯಾಂಕ್ ಹತ್ರನೆ ಇದ್ಯಾ.
ಹ್ಮ್ ಬ್ಯಾಂಕ್ ಅಲ್ಲೇ ಇದಿನ್.
ಅವ್ರ್ ನಿಮ್ ತಂಗಿಯವ್ರ್ ಕಾಲೇಜ್ ಇರ್ತರ.
ಇಲ್ಲ ಮನೇಲೆ ಇರ್ತ.
ಅವ್ರ್ ಏನ ಮಾಡಿರೋದ್.
ಎಂತದಿಲ್ಲ ಅಕ್ಕ ಅಷ್ಟೇ.
ಅಲ್ಲಕ್ಕ ಅವ್ ಅ ಯಕ್ಕ ಏನ್ ಕೆಲ್ಸ ಮಾಡ್ತಾಳ್ ಅಂದೆ.
ಇಲ್ಲ ಮನೆಗಿತ್ತ ಪ್ರೆಗ್ನೆಂಟ್ ಇದೆ.
ಹ್ಮ್ ತವ್ರ್ ಮನೆನಾ ಅದೇ ನಿನ್ ಗಂಡನ್ ಮನೆ.
ಬಂಡನ್ ಮನೆಗ್ ಇದಾಳ್ ಮನೆಗೆ ಇರ್ತಾಳೆ ಯಾರ್ ಇರಲ್ಲ.
ಹ್ಮ್
ಹ್ಮ್
ಹೆಸ್ರ ಏನಂದೇಲ್ಲಕ್ಕ.
ಮಂಜುಳ ಹ್ಮ್.
ಲಾಸ್ಟ ನಂಬರು.
ಒನ್ ಫೋರ್ ಅಕೌ.
ಹ್ಮ್
ಹಿಂಗ್ ಬರುತ್ರಿ. ಹಾ ಸಿರುಗುಪ್ಪ ಮುಂದ್ ಮಾಡ್ಲಾ.
ಹಲೋ.
ಹಾ ಹೇಳ್ ಅಕ್.
ಅದ್ರಿಂದ ಏನಾದ್ರು ಟ್ರಿಪ್ ಕರ್ಕೊಂಡ್ ಹೋಗ್ತರೆನೆಕ್ಕ.
ಯಾವ್ದಕ್ಕ.
ನೀವ್ ಇವಾಗ್ ಮಾಡ್ತೀರಲ್ಲ ಅವ್ರಿಂದ.
ಇನ್ನ ಟೈಮಿದೆ ನಾವು ಇಲ್ಲಿ ಲೋನ್ ಕೊಡ್ತೀವಕ್ಕ ಸ್ವಲ್ ಸ್ವಲ್ಪ ವಾಯ್ಸ್ ಜೋರ್ ಮಾಡ್ಕಳಿ. ಸಿ ಶರ್ಟು ವೇಸ್ಟಿ ರೇಟು ಸಂಘ ಇಲ್ಲಪ್ಪಿ ಇದ್ರಾಗ ಡೈಲಿ ಇವಾಗ ಮುಂಡೋರ್ ಕರ್ತಾರೆ.
ಹ್ಮ್ ಹಂಗಲ್ಲಕ್ಕ ಇವಾಗ ನೀವ್ ನೀವ ಆಗಿ ಹ ಏನಾದ್ರು ಪಿಕ್ನಿಕ್ ಗಿನಿ ಹೋಗ್
ಹಾ ಪಿಗ್ನಿ ಕರ್ಸ್ಕೊಂಡಂಬರ್ತಾರಕ್ಕ ನಮ್ದ್ರಾಗ ಕರ್ಸ್ಕೊಂಡ್ ಮುಂದ ಲೋನ್ ಕೊಡ್ತಿವಿ. ಹೌದು ಇಷ್ಟ ಅಂತ ಡೆಪಾಸಿಟ್ ಇಟ್ಕೊಂಡು ಲೋನ್ ಕೊಡ್ತಿವಿ.
ಹ್ಮ್
ಆರ್ಡಿ ಐತಿ ಎಫ್ಡಿ ಐತೆ.
ಹ್ಮ್
ಎಲ್ಲಾನು ಐತ್ ಡೈಲಿ ಕಟ್ಟೋರು ಕಟ್ತಾರ
ಹ್ಞೂ ಟೂರ್ ಹೋದ್ರೆ ಒಂದ್ ಮೂರು ದಿನ ಹಂಗಾಗ್ತಾರೆ.
ಎಲ್ಲಿ ಬ್ಯಾಂಕಲ್ಲ.
ಹಾ
ಇಲ್ಲಕ್ಕಟೂರ್ಗಿನ್ ಏನಿಲ್ಲ.
ಸುಮ್ಮ ಅಷ್ಟೇ ಕೊಡೋದು.
ಹ್ಮ್ ಲೋನ್ ಕೊಡದು ಅಷ್ಟೇ ರಿಕವರಿ ಎಲ್ಲ ಅದೇ
ಹ್ಮ್
ನಿಮ್ದ್ ಮಾಡ್ಲ ಅಪ್ಡೇಟಾ. ಹೊಯ್ ಅಪ್ಡೇಟ್ ಮಾಡ್ಲಾ?
ಹಲೋ
ಹ್ಮ ಆಮೇಲೆ ಡಿ ಏ ಎಂ ಏ ಆದ್ಮೇಲೆ ಏನ್ ಮಾಡ್ಬೇಕ್ ಅನ್ಕೊಂಡ್ರಿ ಅಕ್ಕ.
ಎಮ್ಮಿ ಅದ್ಮ್ಯಾಲೆ ಹ್ ಹ್ ಮಾಡಿದ್ರೆ ಬಿ ಎಡ್ ಮಾಡ್ಬೇಕಕ್ಕ ಇಲ್ಲಾದ್ರ ಏನಿಲ್ಲ ಜಾಬು
ಹ್ಮ್ ಮಾಲ್ತಿ ಹ್ಮ್
ಅದೇ ಪ್ಲಾನಿಂಗ್ ಜಾಬ್ಗ್ ಹೋಗ್ಬೇ
ಬಿ ಎಡ್ ಆದ್ರೆ ಮತ್ತ ಟೀಚಿಂಗ್ ಹೋಗ್ ಬರ್ತ್ ಟೀಚರ್ ಆಗ್
ಹ್ಮ್ ಟೀಚಿಂಗ್ ಫೀಲ್ಡ್ ಇಷ್ಟ ಇಲ್ಲಕ್ಕ ನಮಗೆ ಅದಕ್ಕೆ ಎಂ ಏ ಮಾಡಿ ಮತ್ತ ಏನೇನ ಮಾಡಮ್ ಅನ್
ಟೀಚರ್ಗೆ ಹೋಗಕ್ ಇಷ್ಟಿಲ್ಲ.
ಇಲ್ಲ
ಹ್ಮ್
ಅದಕ ಏನನ್ ನೋಡಮ್ಮ ಎಂ ಏ ಮಾಡಿ ಯಾವ್ದಿದ್ರು ಕಾಂಪಿಟೆಟಿವ್.
ಕಾಮರ್ಸ್ ಮಾಡ್ರಿ ಆರ್ಟ್ಸ್ ಮಾಡಿರ್ ಅಲ್ಲಕ್ಕ ನೀವು.
ಆರ್ಟ್ಸ್ ಅಕ್ಕ
ಹ್ಮ್
ಅದೇ ನೋಡ್
ಅಕ್ಕಾ ಹೇಳಕ್ಕ.
ಅದೇ ನೋಡ್ಬೇಕು ಲೈಫ್ ಹೆಂಗಗತ್ತಾ ಆತರ ಮುಂದೆ ಹೋಗ್ಬೇಕಲ್
ಹ್ಮ್ ಹ್ಮ್ ಇಲ್ಲ ಅಪೀ ಮಾಲ್ತಿ ಅಂತ ಯಾವ್ದಿಲ್ಲ. ಓಯ್ ಇಲ್ಲ ಇಲ್ಲ ಅಕೌಂಟ್. ಹಾ ಅಕ್ಕಾ.
ಇಡ್ಲಾ ಅಂದೆ.
ಟೈಮ್ ಆಯ್ತಾ ಅಕ್ಕಾ ಇನ್ನೊಂದ ಒಂದ ನಿಮಿಷ ಐತಕ್ಕ ಲೆವೆನ್ ನಾ ಹನ್ನೊಂದು ನಿಮಿಷ ಮಾತಾಡ್ ಬೇಕು.
ಹ್ಮ್
ಹ್ಮ್
ನೀವೇನು ತವ್ರ ಮನೆ ಅಂದ್ರೆ ಆ ಎಕ್ಕ ಗಂಡರ ಮನೆ ಅಂದ್ರೆ ನೀವು ಒಂದೇ ಮನೆಗ್ ಇರ್ತೀರನ ಅಕ್ಕ.
ನಮ್ ತಂಗಿ ಅಂದ್ರ ನಾನ್ ಸ್ವಂತ ತಂಗಿ ಅಕ್ಕ.
ಹೂ ಮತ್ತೇ.
ಹ್ಮ್ ನಾನ್ ನನ್ ಗಂಡನ್ ಮನ್ಯಾಗಿದ್ದೀನಿ ಯಾಕೆ ಆಕೆ ಗಂಡನ ಮನ್ಯಾಗ್ ಅದಳ.
ಹೌದಾ ಆಯ್ಕ್ತಿಂದ ಯಾವರು.
ಕುರುಗೋಡು ನಮ್ದು ತವರ್ ಮನ ವೀರಾಪುರಾ ಆಕೀನ್ ಕುರ್ಗೋಡಿಗ್
ನಾನ್ ಮಾಡ್ತೀನಿ ಹೇಳಕ ಈ ಕಟ್ ಮಾಡ್ಲಾ ಅಕ್ಕಾ.
ಹ್ಮ
ಹ್ಮ್ ರಿಸೀವ್ ಮಾಡೇ ಮತ್ತೆ ಇದಾಗ ಬಿಡ್ತಾ